ಹಲೋ
ಹಾಯ್ ಬ್ರೋ.
ಹಾಯ್ ಬ್ರೋ
ಟೀ ಆಯ್ತಾ ಬ್ರೋ?
ಆಯ್ತ ಬ್ರೋ ನಿಮ್ದು?
ನಮ್ದ್ ಆಯ್ತ ನೋಡಿ ಬ್ರೋ ಏನ್ ಮಾಡ್ತಾ ಇದೀರಾ ಬ್ರೋ?
ಏನಿಲ್ಲ ಬ್ರೋ ಸುಮ್ಮನೆ ಕುತ್ಕೊಂಡಿದ್ದೀವಿ ನೋಡಿ.
ಹಾ ಹ ಹಾ ಏನ್ ಮಾಡ್ತಿದ ಸ್ಟಡಿ ಮಾಡ್ತಿದೀರಾ ಏನ ಜಾಬ್ ಮಾಡ್ತಿದೀರಾ?
ಏನಿಲ್ಲ ಬ್ರೋ ವರ್ಕಿಂಗ್.
ಅದೇ ಜಾಬ್ ಮಾಡ್ತಿದೀರಾ?
ಹಾ
ಹಾ ಎಲ್ಲಿ ಮಾಡ್ತಿರೋದು ಬ್ರೋ ಜಾಬು?
ನಮ್ಮ ಊರಲ್ಲಿ ಫ್ಯಾಕ್ಟ್ರಿ ಇದೆ ಆ ಫ್ಯಾಕ್ಟರಿ ಅಲ್ಲಿ ಮಾಡ್ತಾ ಇದ್ದೀನಿ.
ಫ್ಯಾಕ್ಟ್ರಿ ಅಲ್ಲಿ ಕೆಲಸ ಮಾಡ್ತೀರಾ ಹೆಂಗೆ ಬ್ರೋ ಫ್ಯಾಕ್ಟ್ರಿ ಚೆನ್ನಾಗಿದೇನಾ?
ಹು ಚೆನ್ನಾಗ ಬ್ರೋ ಬಟ್ ಧೂಳ ಬಂದೇ ಆಗಲ್ಲ. ಬಟ್ ನಾವ ಒಂಥರ ಥಿಂಕ್ ಮಾಡಿದ್ರೆ ಇಲ್ಲಿ ಬಾಳ ಜನಕ್ಕೆ ಕೆಲ್ಸ ಇದ್ದಿಲ್ಲ
ಹಾ
ಬಹಳ ಜನ ಕೆಲ್ಸ ಇಲ್ಲ ಇಲ್ಲಿ ಕೆಲ್ಸ ಕೊಟ್ಟಿದ್ದಾರೆ.
ಹಾ ಅದು ಪ್ಲಸ್ ಪಾಯಿಂಟ್ ಆಗಿದೆ ನಿಮ್ಗೆ.
ಹ ಅದು ಪ್ಲಸ್ ಪಾಯಿಂಟ್ ಆಗಿದೆ ಇನ್ನ ಒಂದು ಮೈನಸ್ ಪಾಯಿಂಟ್ ಅಂದ್ರೆ ಧೂಳ ಒಂದೇ ನಮ್ದ್ರಾಗ ಡಸ್ಟ್ ಭಾಳ. ಆ ಡೆಸ್ಟಿಗೆ ರೋಗಗಳು ಜಾಸ್ತಿ ನಮ್ಮ ಊರಲ್ಲಿ.
ನಾ ನಿಮ್ದ್ ಹಳ್ಳಿ ಯಾವದಿಲ್ಲ?
ಹ್ಮ್ ಹಳ್ಳಿ.
ಹ ಹಳ್ಳಿಲೂ ಫ್ಯಾಕ್ಟ್ರಿ ಇದೆನಾ?
ಹ್ಮ್ ಇದೆ ಹಳ್ಳಿಯಲ್ಲಿ ಒಂದು ಸುತ್ತಮುತ್ತ ಇಲ್ಲಿ ನಾಕ ಮೂ ನಾಲ್ಕೈದ ಹಳ್ಳಿಯಲ್ಲಿ ಫ್ಯಾಕ್ಟ್ರಿ ಇದೆ.
ಓ ಅಂದ್ರೆ ನಿಮ್ದು ಆ ಕಡೆ ತುಂಬಾನೇ ಫ್ಯಾಕ್ಟ್ರೀಸ್ ಇದಾವಂತ ಆಯ್ತು.
ಹ್ಮ್ ಭಾಳ ಫ್ಯಾಕ್ಟ್ರೀಸ್ ಇದೆ.
ಹಾ ಹಾಗಿದ್ರೆ ಹೆಂಗೆ ಬ್ರೋ ಮತ್ತೆ ಮುಂದಿನ ಪೀಳಿಗೆಗೆ ಹೆಂಗೆ ನಿಮ್ಗೆ?
ಏನಿಲ್ಲ ಮುಂದಿನ ಪೀಳ ಮುಂದಿನ ಪೀಳಿಗೆಗೆ ಈ ಶಿಫ್ಟ್ ಶಿಫ್ಟ್ ಚೇಂಜ್ ಮಾಡ್ಬೇಕಷ್ಟೇ ಇಲ್ಲಿಂದ ಬೇರೆ ಕಡೆ ಹೋಗ್ಬೇಕ ಅಷ್ಟೇ.
ಅಂದ್ರೆ ಊರ್ ಬಿಟ್ಟು ಅಂದ್ರೆ ಇದ್ದೂರು ಬಿಟ್ಟು ಹೋಗೋದ್ ಆಗಲ್ಲಲ್ಲಾ ಬ್ರೋ. ಬೇ ಸ್ವತ ಬೆಳೆದ ನೀವ್ ಏನಾರು ಮಾಡ್ಬೋದಲ್ವಾ ಅಂದ್ರೆ ಧೂಳಾ ಡಸ್ಟ್ ಕಮ್ಮಿ ಆಗಕ್ಕೋಸ್ಕರ.
ಮಾಡ್ಬೋದು ಹೋರಾಟ ಮಾಡ್ಬೋದು ಬಟ್ ಹೋರಾಟ ಮಾಡಕಂತ ನಿಂತ್ರೆ ಈಗ ಒಗ್ಗಟ್ಟಿದ್ರೆ ಫಲ. ಹೌದಾ ಈಗ ಒಗ್ಗಟ್ ಈಗ ನಾನು ಈಗ ನನ್ನಿಂದ ಈಗ ಎಲ್ಲಾರೂ ಒಗ್ಗಟ್ಟದರ ಅಂತ ಇಟ್ಕ ಇಟ್ಕೊಂಡ್ರೆ ಪಕ್ದೋರು ಲಂಚ ತಗೊಂಡು ನಮ್ಮನ್ನೆಲ್ಲ ಒದ್ದ ಓಡ್ಸೋದು ಹಾ ಭಾಳ ಲಂಚ ತಗೊಂತಾರ್ ಇಲ್ಲಿ ಬಡುರಿಗ್ ಏನು ಅಂಜಲ್ಲಾ ಅವ್ರ್ ಅವ್ರೆ ತಿಳ್ಕೊಂಡಿರೋರೆಲ್ಲ ಲಂಚ ತೊಗೊಂಡು ಮುಂದಿರೋರೆಲ್ಲ ಲಂಚ ತಿಂದು ಅವ್ರ್ ಅವ್ರೆ ಉದ್ದಾರ ಆಗ್ತಾ ಇದಾರೆ.
ಅದೇ ನಿಮ್ಮಂಥೋರ ಇರ್ತಾರಲ್ಲ ಬ್ರೋ ಎಜುಕೇಟೆಡ್ ಪರ್ಸನ್ಸು. ಅಲಾ ನೀವು ಒಂದು ಗುಂಪ್ ಮಾಡಿ ಅಂದ್ರೆ ಸಾಕಷ್ಟು ಸಂಘಗಳಿದಾವಲ್ವಾ
ಇದಾವೆ ಬಟ್ ಇಲ್ಲಿ ಏನ್ ಮಾಡ್ತ ಇಲ್ಲಿ ಏನ್ ಮಾಡ್ತರ್ ಗೊತ್ತಾ ಆಡ್ಕೊಂತರೆ ಅಂದ್ರೆ ನೋಡಿ ನಗದು
ಅಲ್ಲ ಬ್ರೋ ನಿಮ್ ನೀವು ಮುಂದೆ ಎನ್ವಾ ಮುಂದೆ ಎನ್ವರ್ನ್ಮೆಂಟು ಹೆಂಗಾಗುತ್ತಲ್ವಾ ನಮ್ಮ್ ಭೂಮಿ ಚೆನ್ನಾಗಿರ್ಬೇಕಲ್ವಾ?
ಅದು ನನಗ್ ಗೊತ್ತ ಇದೆ ಬಾ ಬಟ್ ನಮ್ ನನ್ ಫ್ರೆಂಡ್ಸ್ ಸುತ್ಮುತ್ತ ನನ್ನ ಫ್ರೆಂಡ್ಸ್ ಗಳ್ಗ ಅಷ್ಟ ಷ್ಟೇ ಗೊತ್ತಿದೆ ಬಟ್ ಔಟ್ ಸೈಡ್ ಇಂದ ಬರೋ ಹುಡ್ರಿಗೆ ಮತ್ತೆ ದೊಡ್ ಯಜಮಾನ್ರಿಗೆ ಅವ್ರಿಗೆಲ್ಲ ಗೊತ್ತಿಲ್ಲ.
ಅಂದ್ರೆ ನೀವೇ ಇದು ಮಾಡ್ಬೋದಲ್ಲಪ್ಪ ನಿಮ್ ಫ್ರೆಂಡ್ಸ್ಗೆಲ್ಲಾ ಒಂದು ಕೂಡುಸ್ಕೊಂಡು ಒಂದು ಸಂಘ ಅಂತ ಮಾಡ್ಕೊಂಡು ಆ ನಿಮ್ಗ್ ಹೆಲ್ಪಿಗ್ ಬರ್ತವೆ ಗೌರ್ಮೆಂಟಿಗೆ ಏನಾದ್ ಲೆಟ್ಟ್ರ ಬರಿಬೇಕಲ್ವಾ?
ಬರಿದ್ದೀವಿ ಎಲ್ಲ ಆಗಿದೆ ನಮ್ಕ ಎಲ್ಲಾ ಅದೆಲ್ಲಾ ಸುಮ್ನೆ ಎಲ್ಲಾ ಲಾಸ್ ಅನ್ಕೊಂಡ್ ಸುಮ್ ಆಗ್ಬಿಟ್ವಿ ಮತ್ತೆ ಕೈಯಿಂದ ಖರ್ಚು ಅಮೌಂಟ್ ಕೂಡ ಖರ್ಚು ಮಾಡಿದೀವಿ.
ಹಾ ಖರ್ಚು ಮಾಡಿದ್ರು ಕೂಡ ಏನು ಆಗಿಲ್ಲ ಅಂದ್ರೆ ಫ್ಯಾಕ್ಟ್ರಿ ತೆಗಿಸ್ಬೇಕಂತ ತೆಗ ತೆಗಿಸ್ಬೇಕಂತ ಮಾಡಿದ್ರ ಏನ್ ಡೆಸ್ಟ್ಗೋಸ್ಕರನಾ?
ಹ್ಮ್ ಡೆಸ್ಟ್ಗೋಸ್ಕರ ಫ್ಯಾಕ್ಟ್ರಿನೇ ತೆಗಿಸ್ಬಿಡನಾ ಅಂತ ಅಂದ್ ಹೇಳಿದ್ವಿ.
ಅಲ್ಲ ಬ್ರೋ ಫ್ಯಾಕ್ಟ್ರಿ ತೆಗದ್ರೆ ಸ್ವಲ್ಪ ನಿಮ್ಗೆ ಲಾಸ್ ಆಗುತ್ತೆ ಯಾಕಂದ್ರೆ ಅದೇ ಅಲ್ವಾ ನಿಮಗೆ ಅಂದ್ರೆ ಕೆಲ್ಸಕ್ಕೆ ಜಾಬ್ಗೋಸ್ಕರ ತಾವ್ ಅಲ್ದೋರು ಪ್ಲಸ್ ಪಾಯಿಂಟ್ ಅಲ್ವಾ. ಅದೇ ಬಿಟ್ರೆ ಮತ್ತೆ ಹಾ ಅದು ಎಂದ್ರೆ ಈಗ ಈಗ ಫಿಲ್ಟರ್ ಅಂತ ಬರುತ್ತಲ್ವಾ?
ಹೌದು ಈಗ ನಾವು ಅಲ್ಲಿಗೆ ಹಾಕೀವಿ ಅಂದ್ರೆ ಅವ್ರ ಅಲ್ಲಿಗ್ ಬರ್ತಾರೆ.
ಹಾ ಹೌದೌದು ನಿಜ ಇದು ನಿಜ ಬಿಡಿ. ಅಂದ್ರೆ ನೀವ್ ಇದನ್ನ ಕೇಳ್ಬೋದಲ್ಲ ಅಂದ್ರೆ ನೀವು ಒಂದಡೆ ಫ್ಯಾಕ್ಟರಿ ತೆಗಿರಿ ಅಂದ್ರೆ ಅವ್ರು ಏನಾದ್ರು ಅಂದ್ರೆ ನಾವ ಮೊದ್ಲಿಂದಾನೇ ಇದ ತೊಗೊಂಡದೇವಿ ಅಂತ ಇದು ಮಾಡ್ಬೋದು.
ಈಗ ನಾವು ಮಾಡದ್ ಮಾ ಇದು ಮಾಡೋದ್ ಮಾಡ್ತಿವಿ ಸ್ವಲ್ಪ್ ದೊಡ್ದುದ್ಕೆ ಕೈ ಹಾಕ್ಬಿಟ್ರೆ ಬಿಟ್ರ ಆತ್ ಅಂದು
ಫ್ಯಾಕ್ಟರಿನಾ ಎದ್ ಬಿಡ್ರ ಅಂತ ಹೇಳಿದ್ವಾ.
ಹಾ ಹಾ ಹಾ ಅಂದ್ರೆ ಫ್ಯಾಕ್ಟ್ರಿ ಅಂದ್ರೆ ಇದ ಹೆವಿ ಆಗತ್ ಬ್ರೋ ಯಾಕಂದ್ರೆ
ಅಲ್ಲಾ ಅಂದ್ರೆ ಅವ್ರು ಒಂದು ಲಾಸ್ಟ್ ಟೈಮ್ ಆಗಿತ್ತು ಆ ಘಟನೆ.
ಹಾ ಹಾ ಹಾ
ಈತರ ಹೇಳಿದ್ವಾ ಅವ್ರು ಕೇಳಲಿಲ್ಲ ಇಲ್ಲ ಧೂಳ ಕಡಿಮೆ ಮಾಡ್ತೀವಿ ಡಸ್ಟ್ ಕಡಿಮೆ ಬಿಡ್ತೀವಿ ಅಂತ ಹೇಳಿದ್ರ.
ಹಾ
ಅದ ಅಲ್ಲಿಗೆ ಸ್ಟಾಪ್ ಆಯ್ತು.
ಹಾ ಹಾ
ನಾವು ಕೂಡ ಅದ್ರ ಬಗ್ಗೆ ಬಾಳ ಗಮನ ಕೊಡ್ಲಿಲ್ಲ ಯಾಕಂದ್ರೆ ನಾವು ಕೂಡ ಅಲ್ಲೇ ಕೆಲ್ಸಕ್ಕ ಹೋಗ್ತಾ ಇದಿವಾ.
ಹಾ ಅಂದ್ರೆ ನಿಮ್ಮೇಲ್ ಏನಾದ್ರೂ ಆಕ್ಷನ್ ಟೋನ್ಬಿಡ್ತರಾ ಅವ್ರು?
ಹಾ ಮತ್ತೆ ಕೆಲ್ಸ ಬಿಡುಸ್ಬಿಡದು ಆತರ ಎಲ್ಲ ಪ್ರಾಬ್ಲಮ್ ಆಗ್ತಾವ ಒಂದು ಇದ್ರ ಬಗ್ಗೆ ಯಾರು
ಆದ್ರೂ ಬ್ರೋ ಅಂದ್ರೆ ಮೊನ್ ದೇ ಮುಂದಿನ ಪೀಳಿಗೆಗ್ ಬೇಕಲ್ವಾ ಅಂದ್ರೆ ಮುಂದೆ ಅಂದ್ರೆ ನಿಮ್ಮೂರಲ್ಲೂ ಚಿಕ್ಕ ಪುಟ್ಟ ಮಕ್ಳು ಇರ್ತಾರಲ್ವಾ ಅವ್ರಿಗೆ ಮತ್ತೆ ಪ್ರಾಬ್ಲಮ್ ಆಗ್ಬಾರ್ದಲ್ವಾ.
ಏನ್ ಮಾಡಕ್ ಬ್ರೋ ಅವ್ರೇ ಮತ್ತೆ ಇತಿಹಾಸ ಸೃಷ್ಟಿ ಮಾಡ್ಬೇಕಾಗತ್ತೆ.
ಅಲ್ಲಾ ನೀವೇನ್ ನೋಡ್ತೀರಲ್ಲಾ?
ಈಗ ನಾವಂತೂ ಮಾಡದ್ ಮಾಡಿದೀವಿ ಬ್ರೋ.
ಹಾ
ಈಗ ಅದ ಲಂಚ ತಿಂದು ನಮ್ಮೇಲ ಆಕ್ಷನ್ ತಗೊಂಡಿದ್ದರು ಇದಾರೆ.
ಹಾ
ಈಗ ನಾನು ಒಬ್ನೇ ಹೋರಾಡೋದು ಬಾಳ ಜ ಇದು ಒಗ್ಗಟ್ಟಿನಲ್ಲಿ ಫಲವಿದೆ ಅಂತಾರಲ್ಲಾ ಊರ್ ಒಂದಾಗಿದ್ರನೆ ಊರ್ ಒಂದಾಗಿದ್ರನೆ ಮ ಮತ್ತೆ ಇದಾಗೋದು ಈಗ ಒಬ್ಬನ ಕೈಲಿ ಏನೂ ಆಗಲ್ಲಾ.
ಆದ್ರೆ ನೀವು ಅರಿವು ಮೂಡ್ಸ್ಬೋದಲ್ವ? ಅಂದ್ರೆ ಹಿಂಗ ಮಾಡ್ಕೊಳಣ ಮುಂದ ನಮಗ ಈ ರೀತಿ ಪ್ರಾಬ್ಲಮ್ ಆಗ್ಬೋದು ನಮ್ಗೆ. ಅಂದ್ರೆ ಚಿಕ್ಕಪುಟ ಹಾ ಹಾ
ಈಗ ನಾನು ಅದ್ರ ಬಗ್ಗೆ ನಾನು ಇದು ಮಾಡಿದ್ನಿ ಅಂದ್ರೆ ಅದ್ರ ಬಗ್ಗೆ ಕೇರ್ ತಗೊಂಡೂ ಈಗೆಲ್ಲವೂ ಜನಕ್ಕೆ ತಿಳಿಸಿ ಹೇಳಿನಂದ್ರೆ
ಹಾ
ಎಲ್ಲಾ ಜನಗಳು ನನ್ ಮೇಲೆ ತಿರಗಿ ಬೀಳ್ತಾರೆ.
ಅಂದ್ರೆ ನಿಮ್ಮ ನಿಮ್ಮೇ ಸರಿ ಇಲ್ಲ ಅಂದಂಗಂದ್ರೆ?
ನಮ್ಮ ನಮ್ಮಲ್ಲೇ ಒಗ್ಗಟ್ಟು ಸರಿಗಿಲ್ಲ.
ಅಂದ್ರ ನಿಮ್ಮ ಊರಲ್ಲೂ ಸಪೋರ್ಟ್ ಕೊಟ್ಟಿಲ್ ಅಂದ್ರ ಕೂಡಂದ್ರೆ ಅಕ್ಕ ಪಕ್ಕ ಇದಾವಲ್ಲ ಅ್ರ ದಲಿತ ದಲಿತಾ ಸೇನಾ ಅಂತ್ ಇದೆ ಅಲ್ವಾ? ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತೆ ಬಿಜೆಪಿ ಪಾರ್ಟಿಗಳು ಬರ್ತವೆ ಕಾಂಗ್ರೆಸ್ ಪಾರ್ಟಿ ಬರ್ತಾವೆ ಎಲೆಕ್ಷನ್ ಅಂದ್ರೆ ವೋಟ್ ಕೆಳಕ್ ಬರ್ತಾರ ಅಲಾ ಅವಾಗ ನೀವ ಏನಾದ್ರು ಮಾಡ್ಬೋದಲ್ವಾ?
ಅವಾಗಷ್ಟೇ ಹಾ ಮಾಡ್ಕೊಡ್ತೀನಿ ಅಂತಾರೆ.
ಹಾ
ಆಮೇಲೆ ಹೋಗ್ಬಿಡ್ತಾರ ವೋಟ್ ಬಿಳೋಮಟಷ್ಟೇ
ಅಂದ್ರೆ ನೀವು ಅಂದ್ರೆ ಇಟ್ಕೊಂಡ್ ಕುಂದರ್ಬೋದಲ್ವಾ? ನಾವು ಇದನ್ ಪ್ರಾಬ್ಲಮ್ ಸಾಲ್ವ್ ಆಗೋತ್ತನಾ ನಿಮ್ಗೆ ವೋಟು ಹಾಕಲ್ಲ ಏನು ಮಾಡಲ್ಲ ಅಂತ ಇದು ಮಾಡ ಅಲ್ಲ ಬ್ರೋ ನೀವ ಒಬ್ರಿಂದಲ್ಲ ನಿಮ ಫ್ರೇಂಡ್ಸ್ ಅಂದ್ರೆ ನಿಮ ಫ್ರೆಂಡ್ಸ ಕೂಡ ಇರ್ತಾರಲ್ವಾ ಅಂದ್ರೆ ನಿಮ್ಮ ತರಾನೇ ಅರ್ಥ ಮಾಡ್ಕೊಂಡಿರೋರು.
ಲಾಸ್ಟ್ ಟೈಮ್ ಇದೇ ತರ ಆಗಿತ್ತು.
ಹಾ
ಅವ ಈಗ ಅವ್ರ ಮನೇಲಿ ನನ್ ಫ್ರೆಂಡ್ಸ್ ಗಳು ಅಪ್ಪ ಅಮ್ಮ ಎಲ್ಲಾರ ಬೈದ್ ಬಿಟ್ರಾ. ಅವ್ನ ಜೊತೆ ಇಡಿಬ್ಯಾಡ್ರಿ ಆ ತರದಿಂದ ಎಲ್ಲಾ ಫ್ರೆಂಡ್ಶಿಪ್ನಲ್ಲ ಕಳ್ಕೊಂಡಿದೀನಿ.
ಅಯ್ಯೋ ಹ್ಮ್ ಅದ ನೀವೇನ್ ಕೆಟ್ಟ್ದ್ ಮಾಡಕ್ ಹೋಗ್ತಿಲ್ಲವಲ್ವಾ. ಅಂದ್ರೆ ನೆಕ್ಸ್ಟ್ ಮುಂದಿನ ಜನ್ರೇಷನ್ಗೆ ಚೆನ್ನಾಗ್ ಆಗ್ಲಿ ಅಂದ್ರೆ ಅಷ್ಟೊಂದು ಧೂಳಲ್ಲಿ ಡೇಷ್ಟಲ್ಲಿ ಇರೋದ ಬೇಡ ಅಂತಾ
ಇಲ್ಲಾ ಬ್ರೋ ಹತ್ ನಿಮ್ಶಾ ಮಾತಾಡಿ ನೀವೇ ಇಷ್ಟು ತಿಳ್ಕೊಂಡ್ರಿ ಇಷ್ಟು ದ ಇಷ್ಟು ದಿನ ಹೇಳ್ಕೊಂಡ ಬಂದಿನಿ ನಮ್ ಜನ ಹ ನಮ್ಮ್ ಊರಿನ್ ಜನ ತಿಳ್ಕೊಂತಾ ಇಲ್ಲ.
ಫಾರ್ ಎಕ್ಸಾಂಪಲ್ ಅಂದ್ರೆ ನಮ್ದು ಕ್ಯಾಪಿಟಲ್ ಇದೆ ಅಲ್ವಾ ನ್ಯೂ ಡೆಲ್ಲಿ
ಹ್ಮ
ಹ ಅಲ್ಲಿ ನೋಡ್ತೀರಲ್ವ ನೀವೇ ಯಾವ ತರ ಪೊಲ್ಯೂಷನ್ ಇದೆ ಅಂತ ಏರ್ ಪೊಲ್ಯೂಷನ್. ಅಲ್ಲ ವೆಹಿಕಲ್ಸ್ ವೆಹಿಕಲ್ಸ್ ಓಡಾಡ್ಬೇಕಂದ್ರೆ ಇನ್ಸೂರೆನ್ಸ್ ಬೇಕ ಗೊತ್ತಾ? ಸುಮ್ನೆ ವೆಹಿಕಲ್ಸ್ ಹೋರಗಡೆ ಬಂದ್ರೆ ಅದಕ್ಕಂತಲೆ ಸಿಕ್ಕಾಪಟ್ಟೆ ಫೈನ್ ಹಾಕ್ತಾರೆ ಪೊಲೀಸು. ಅಲ್ಲಿ ಆಲ್ಮೋಸ್ಟ್ ಆಲೂ ಬರೇ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಯೂಸ್ ಮಾಡ್ತಿದಾರ ಈಗ. ನ್ಯೂ ಡೆಲ್ಲಿ ಅಲ್ಲ ಅಲ್ಲ ಅ ದೆಹಲಿ ದೆಹಲಿ ಹತ್ರ ನೋಡಿಲ್ವಾ ನೀವು ಟಿವಿ ನೈನ್ ನೋಡಿಲ್ವಾ ನೀವು ಹ ಹಾ ಮತ್ತೆ ನೋಡಿ ಯಾರೀತಿ ಆಗಿದೆ ಅಲ್ಲಿ. ನಮ್ದ್ ನ್ಯೂ ಡೆಲ್ಲಿ ಮತ್ತೆ ಇಂಡಿಯಾಗೆ ಅದು ರಾಜಧಾನಿ ಕ್ಯಾಪಿಟಲ್ ಆಗಿದೆ. ಕ್ಯಾಪಿಟಲ್ ಅಲ್ಲಿ ಏರ್ ಪೊಲ್ಯೂಷನ್. ಅದನ್ನ ರೆಡ್ಯೂಸ್ ಮಾಡ್ಬೇಕಂತ ವೆಹಿಕಲ್ಸ್ ನ ಬ್ಯಾನ್ ಮಾಡಿದ್ದಾರೆ ಅಂದ್ರೆ ಅಂದ್ರೆ ಏನೋ ಇನ್ಸೂರೆನ್ಸ್ ಇಲ್ದೆ ವೆಹಿಕಲ್ಸ್ನ ಹೊರಗಡೆ ತರೋಂಗಿಲ್ಲ ಅಂತ ಎಲ್ಲರೂ ಎಲೆಕ್ಟ್ರಿಕಲ್ಲೂ
ಯೂಸ್ ಮಾಡ್ಲೇಬೇಕು ಎನಿ ಕಂಡೀಷನ್ ಅಂತ
ಹ ಇವ ನಿಜ ಗೊತ್ತಾ ಅಂದ್ರೆ ಅಲ್ಲಿಂದ ಬರ್ತಕ್ಕಂತಥ ವೆಹಿಕಲ್ಸ್ ಎಲ್ಲವೂ ಜಿಯೋಟಸಿ ವೆ ಅಂದ್ರೆ ಬಿ ಎಮ್ ಡೆಬ್ಲ್ಯೂ ಇರಬಹುದು ಲಾಂಬರ್ ಗಿಣಿ ಈಗ ಇಂತಾ ಹೈಯೆಸ್ಟ್ ಕಾರ್ ಗಳೆಲ್ಲ ಬೇರೆ ಕಡೆ ಇಂಪೋರ್ಟ್ ಮಾಡ್ಕೊಂತಿದೀವಲ್ಲ
ಅಂದ್ರೆ ಅದಕ್ಕ ಇದಕ್ಕ ಎಷ್ಟು ಡಿಫ್ರೆಂಟ್ ಇನ್ವೆಸ್ಟ್ಮೆಂಟ್ ಇರುತ್ತೆ.
ಅಂದ್ರೆ ಯಾಕಂದ್ರೆ ಬ್ರೋ ಅಂದ್ರೆ ಅಲ್ಲಿ ಯೂಸ್ ಮಾಡಂಗಿಲ್ಲಲ್ವಾ. ಅಂದ್ರೆ ಅಲ್ಲಿ ಯೂಸ್ ಮಾಡಿದ್ರೆ ಫೈನ್ ಆಗ್ತಾರೆ.
ಹಾ
ಆ ಲಕ್ಷಗಟ್ಟ ಫೈನ್ ಹಾಕ್ತರೆ ಅಂದ್ರೆ ಎರ್ ಪೊಲ್ಯೂಷನ್ ಆಗುತ್ತಲ್ವಾ ಆಲ್ರೆಡಿ ಸಿಕ್ಕಾಪಟ್ಟೆ ಪೊಲ್ಯೂಷನ್ ಆಗಿದೆ. ಅಲ್ಲಿ ನೋಡ್ತಿರಲ್ವ ನೀವ ಸಪ್ರೀಂ ಕೋರ್ಟ್ ಯಾವ ರೀತಿ ಆಗಿದೆಂತ ಸುಪ್ರೀಂ ಕೋರ್ಟ್ನ ಕಾಣಸ್ತಿಲ್ಲ ಎಲ್ಲಾಫಾಗು.
ಹಾ ಹಾ.
ಎಲ್ಲಾ ಫಾಗ್ ತುಂಬಕೊಂಡಿದೆೆ.
ಇಲ್ಲಿ ನಮ್ಮ ಕರ್ನಾಟಕದಾಗ ಆತರ ಆಗ್ಬ ಬಿಟ್ರೆ ತಂಬಾಖುಷಿ ಆಗ್ತಿತ್ ಬ್ರೋ.
ಹಂಗೆ ಬ್ರೋ ಹಿಂಗಾದ್ರೆ ಏರ್ ಪೊಲ್ಯೂಷನ್ ಆದ್ರೆ ಮತ್ತೆ ನಮಗೆ ಪ್ರಾಬ್ಲಮ ಅಲ್ವಾ.
ಹ್ಮ್ ಅದೇನ್ ಕರಕ್ ಬಿಡ್ರಿ.
ಹ ಮತ್ತೆ ನಿಮ್ಮ ಮೊದಲ ಆದ್ರೆ ಮತ್ತೆ. ಅದೇ ಆಗ್ಬುದು ನಾವ ಇವಾಗ್ಲೇ ಎಚ್ಚೆತ್ಕೊಂಡ್ರೆ ನಮ್ಗೆ ಆ ರೀತಿ ಆಗೋಕ್ ಆಗಲ್ಲ. ಅಂದೇ ನಿಮ್ಮೂಊರಲ್ಲಿ ಏನು ವೆಹಿಕಲ್ಸ್ ಏನ್ ಪ್ರಾಬ್ಲಮ್ ಇಲ್ಲ ನಿಮ್ಮಲ್ಲಿ ಇರ ನಿಮ್ಮೂರಲ್ಲಿರೋದು ಫ್ಯಾಕ್ಟರಿ ಅಲ್ವಾ.
ಹ್ಮ್ ನಮ್ಮೂರಲ್ಲಿ ವೆಹಿಕಲ್ಸ್ ಏನ್ ಪ್ರಾಬ್ಲಮ್ ಇಲ್ಲ ಬಟ್ ಫ್ಯಾಕ್ಟ್ರಿದೆ ಪ್ರಾಬ್ಲಮ್ ನಮ್ಮೂರಲ್ಲಿ. ನಮ್ ಮೂರಿನ್ ಜನ ಇನ್ನು ಯಾವಾಗ ಹರಿಗೆ ತಿಕ್ಕೊಂಡಿರು ನಮ್ ಹಿಂದೆ ಬರ್ತಾರೊ.
ಹೌದೌದು ಅಂದ್ರೆ ಅಂದ್ರೆ ನಾವು ಯುವಕರು ಯುವಕರು ನೀವಂತ ನಿಮ್ಮಂತ ಯುವಕರ ಇದ್ರೆ ಏನೋ ಮಾಡ್ಬೋದು.
ಇದು ಯುವಕರ ದಿಂದಾನೇ ಸಾಧ್ಯ ಬಟ್ ಯುವಕರಿಗೆ ಸ್ವಲ್ಪ ಧೈರ್ಯ ತೋರ್ ತಂದೆ ತಾಯಾರ ಧೈರ್ಯ ತೊಂಬ್ಬಿಟ್ರೆ ಆಗುತ್ತೆ ಬಟ್ ಇವ್ರೇ ನೂಟ್ಲ್ ಮಾಡಿ ಹಿಂದಿಕ್ ಇಟ್ಬಿಟ್ರೆ.
ಅಂದ್ರೆ ಅಂದ್ರೆ ನಿಮ್ ಕಡೆ ನೀವು ಅಪ್ಪ ಅಮ್ಮರೆಲ್ಲರು ಓದಿರೊರ್ ಇದಾರಾ. ಅಯ್ಯ ಹಾಗಾದ್ರೆ ನೀವು ನೀವ್ ಹೇಳಿದ್ರೆ ಕೆ ಅಂದ್ರೆ ನೀವ್ ಹೇಳಿದ್ರೆ ಕೇಳ್ತಾರೆ ಹಾಗಿದ್ರೆ. ಅಂದ್ರೆ ನೀವು ಅರ್ಥ ಮಾಡ್ಬೇಕು ಅವ್ರಗ ಅಂದ್ರೆ.
ತ ಮಾಡ್ಸಿದ್ದಯ್ತು ಕೇಳಲ್ಲ ಏನ್ ನಮ್ಗೆ ಯಾಗ್ಬೇಕಪ್ಪಾ ಸಾಕು ಇಷ್ಟೇ ಜೀವನ ಇದ್ದೆ ನಡ್ಸ್
ಅಯ್ಯೋ ಹಿಂಗ ಅನ್ಕಂತ ಹೋದ್ರೆ ನಾವು ಮುಂದೆ ಬರೋಕಾಗಲ್ಲ ಅಂದ್ರೆ ನಮ್ಮ್ಳೆಯಲ್ಲೇ ಹುಟ್ಟಿ ನಮ್ಮ ಹಳೇಲ್ಲೇ ಸಾಯ್ಬೇಕಾಗುತ್ತೆ.
ಹ್ಮ್ ಅದೇ ಇದೇ ಪ್ರಾಬ್ಲಮ್ ನಮ್ದು.
ಹ ಅಂದ್ರೆ ನಿಮ್ ಹಳ್ಳಿ ಕಡೆ ಎಲ್ಲಾರೂ ಆಗ್ಯನಾನ.
ಹ್ಮ್ ಎಲ್ಲರೂ ಹಾಗೆ ನನ್ನಿಂದೆ ಒಂದ್ ಒಂದ್ ಇಬ್ರು ಮೂವರ್ ಇದಾರ್ ಅಷ್ಟೇ.
ಹಾ ಹಾ.
ಕಾಗೆ ನಾವು ಟಾಪಿಕ್ ಅಲ್ಲೇ ಕ್ಲೋಸ್ ಮಾಡಿ
ಅಂದ್ರೆ ನೀವು ಇದಕ್ಕೆ ಕೇಳ್ಬೋದಲ್ವಾ ಕರ್ನಾಟಕ ರಕ್ಷಾಣ ವೇದಿಕೆ ಮತ್ ದಲಿತ ಸೇನೆ
ಅವ್ರಲ್ಲ ಕೇಳಿದ್ರೆ ಅವರು ಬಿಗ್ ಬಿಗ್ ಅಮೌಂಟ್ ಕೇಳ್ತಾರೆ.
ಅವ್ರು ಅಮೌಂಟ್ಗೆ ಹೇಳ್ತಾರಾ.
ಹಾ
ಅಯ್ಯೋ ಎ ಇದ ಸಮಸ್ಯೆ.
ಬಾಳ ಸಮಸ್ಯೆ ಇದೆ ನಮ್ಮೂರಲ್ಲಿ.
ಅದೆ ಜಸ್ಟ್ ಫಿಲ್ಟರ್ ಹಾಕಿದ್ರೆ ಸಾಕಲ್ವಾ.
ಅದಕ್ಕಾದ್ರೂ ವ್ಯವಸ್ಥೆ ಮಾಡ್ತಾ ಇಲ್ಲ ಇವ್ರು.
ಹಾ ಹಾ ಹ ಅಂದ್ರೆ ಇದು ಜಿ ಎಸ್ ಡಬ್ಲ್ಯೂ ಅಲ್ಲಿ ಯೂಸ್ ಮಾಡ್ತಾರಲ್ವಾ ಫಿಲ್ಟರು.
ಹಾ ಮಾಡ್ತಾರೆ ಹ ಹ ಜಷ್
ಹಾ ಆ ರೀ ಹ್ಮ ಆ ರೀತಿ ಇಲ್ಲಿ ಮಾಡ್ಬೋದಲ್ವಾ ಸಿಸ್ಟಮ.
ಆ ರೀತಿ ಸಿಸ್ಟಮ್ ಇವ್ರು ಮಾಡ್ಬೇಕಲ್ಲ ಮಾಡ್ತಾ ಇಲ್ಲ ಈಗ ಈಗಂತೂ ಕ ಅವಾಗಂತೂ ನಾವು ಅಲ್ಲಿ ಔಟ್ ಸೈಡ್ ಅಲ್ಲಿ ಫ್ಯಾಕ್ಟ್ರಿ ಒಳಗ ಕೆಲ್ಸಕ್ ಹೋಗ್ತಾ ಇದ್ದಿಲ್ಲಾ ಔಟ್ಸೈಡನೇ ಕೆಲಸ ವರ್ಕ್ ಮಾಡ್ತಿದ್ವ್ಯಾ.
ಹಾ
ಹಾಗಾಗಿ ಮತ್ತೆ ಅಲ್ಲಿ ಕೇಳ ಹಕಿದ್ದು ಕೇಳ್ತಿದ್ವಾ.
ಹಾ
ಈಗ ಕೇಳಕ್ ಬರಲ್ಲ ಈಗ ಯಾಕಂದ್ರೆ ನಮ್ಗೆ ಈಗ್ ನಾವ್ ಹಿಂಗ್ ಮುಂದೆ ನಿಂತ ಮಾತಾಡಕ್ಕಾಗಿ ಅಲ್ಲಿ ಈಗ ಸಂಬಳ ಜಾಸ್ತಿ ಕೊಡ್ತಾ ಇದ್ದಾರೆ ಹ್ಮ್. ಸಂಬಳ ಜಾಸ್ತಿ ಕೊಡೋದ್ರಿಂದ
ಹಾ
ನಾವು ಮತ್ತೆ ಅದ್ರ ಬಗ್ಗೆ ಕೇರ್ ತೋಗೋಣಲ್ಲ.
ಹಾ
ಹೋಗ್ಲಿ ಬಿಡ್ ಅಂತ್ ಸುಮ್ನ ಆಗಿ ಬಿಡ್ತೇವ ನಾವೂ ಈಗ್ ತಿಂದು ಮಾಡಕ್ಕ ಆಗಲ್ಲಾ.
ಹಾ ಹೌದೌದು. ಆಯ್ತು ತಗೊ ಬ್ರೋ ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಹಾ, ಓಕೆ ಥಾಂಕ್ ಯು